ಹಲೋ
ಯಾರು
ಯಾರಾ ಹಲೋ ನಮಸ್ತೆ
ಹಾ ನಮಸ್ತೆ
ಆ ನಿಮ್ಮ ಹೆಸರು
ನಮ್ಮ ಹೆಸರು ಭೂಮಿಕ ವಿ
ಭೂಮಿ ಭೂಮಿಕ ವಿ ಅಂತ
ಭೂಮಿ ಕ ಯೂ ಅಲ್ಲ ಭೂಮಿಕ ವಿ
ಅದೇ ರೀ ಭೂಮಿಕಾ ವಿ ನೇ ಅಂದಿದ್ದು ನಾನು
ಹೌದಾ ನನಗೆ ಕೇೇಳಸಿಲ್ಲ
ಕೇಳಸ್ಕೋಬೇಕು ಮಾತಾಡ್ಬೇಕಾದ್ರೆ ಕರೆಕ್ಟ್ ಹಾಗಿ ನನ್ನ ಹೆಸರು ಶ್ರೇಯ ಅಂತ ಹೇಳಿ
ಹಾ
ಹ ಯಾವ ಊರುರಿಂದ ಮಾತಾಡ್ತಿರೋದು
ನಾವು ಕುಂದಾಪುರದಿಂದ ಮಾತಾಡ್ತಿದ್ದೇವಿ ಹ್ಮ್
ಹ ಹಾ ನಿಮ್ ಕಡೆ ಮೀನ್ ಫೇಮಸ್ ನಾನ್ ಬಿಜಾಪುರದಿಂದ ಮಾತಾಡ್ತಿರೋದು
ಹ ಹಾ
ನಿಮ್ ಕಡೆ ಮೀನ್ ಫೇಮಸ್ ಅಲ್ಲಾ
ನಮ್ ಕಡೆ ಮೀನ್ ಫೇಮಸ್ ಅಲ್ಲ ನಾನೇ ಫೇಮಸ್
ನೀ ನಿಮ್ ಬಗ್ಗೆ ಯಾರ್ ಕೇಳ್ತಿದ್ದಾರೆ ನಾನ್ ಮಾತಾಡ್ತಿರೋದು ಮೀನ್ ಬಗ್ಗೆ ನಿಮ್ ಬಗ್ಗೆ ಅಲ್ಲ
ಹೌದ ನನ್ ನನ್ ಬಗ್ಗೆ ಕೇಳ್ತಿದೀರ ಅನ್ಕೊಂಡೆ
ನಾನು ಮೆನ್ಷನ್ ಮಾಡಿದ್ದೀನಿ ಕಣ್ರಿ ಮೀನ್ ಅಂತ ನಿಮ್ ಬಗ್ಗೆ ಅಲ್ಲ ನಿಮ್ಮ ಕಿವಿ ಏನ್ ಚೂರು ಕೆಪ್ಪ ಆವಾಗಳಿಂದ ತಾನ ಏನ್ ಕೇಳಿದ್ರು ಕೇಳಿಸ್ತಿಲ್ಲ ಕೇಳ್ತಿಲ್ಲ ಅಂತಿದ್ದೀರ ಬೈತಿಲ್ಲ ಕಣ್ರಿ ನಾನು ಕೇಳ್ತೀಿ ನಾರ್ಮಲ್ ಕ್ಯಾಶುವಲ್ ಆಗಿ ಕೇಳ್ತ ನಾನೇಲ್ ಬೈತಿದ್ದೀನಿ ಹೇಳಿ ನಿಮಗೆ
ಿ ಮೀನ್ ಬಗ್ ಕೇಳಿ
ಏ ನೀವು್ ಕಡೆ ಮೀನ್ ಫೇಮಸ್ ಸಾ ಅಂತ ಕೇಳ್ದ ನಾನು
ನೀವು ನೀವ್ ತಿಂತೀರಾ ಮೀನು
ಹ್ಮ್ ನಾನ್ ಮೀನ್ ತಿನ್ನಲ್ಲ
ನೀವು ತಿನಲ್ಲ ಮತ್ತೆ ಫೇಮಸ್ ಅಂತೀರ
ಫೇಮಸ್ ಅಂತ ಗೊತ್ತು ನನ್ ಪ್ಯೂರ್ ವೆಜ್ಜು
ಓ ಕುಂದಾಪುರದಲ್ಲಿ ಇಟ್ಕೊಂಡ್ ವೆಜ್ಜ ನೀವ ಅಂದ್ರೆ ಶಟ್ರಾ ಸಸ್ಯ ಹಾರಿ ಹೋಗೆ ಅಂದ್ರೆ ನೀವು ಬಟ್ರಾ ನಾನ್ ಕೇಳ್ಪಟ್ಟೇ ಅಂದ್ರೆ ನನ್ ಕೇಳ್ಪಟ್ಟೆ ನನ್ ಫ್ರೆಂಡ್ ಒಬ್ಳು ಇದ್ದಾಳೆ ಅಲ್ಲಿ ಬ್ರಹಾಮಿನ್ಸ್ ಬಿಟ್ಟು ಎಲ್ರೂ ನಾನ್ ವೆಜ್ ತಿಂತಾರೆ ಅವ್ರ ಕಡೆ ಮೀನ್ ಬಿಟ್ಟು ಬೇರೆ ಅಡ್ಗೆನೆೇ ಮಾಡಲ್ಲ
ಇಲ್ಲ ನಮ ನಮ ಈ ಕಡೆ ಬ್ರಾಹ್ಮಿಣ್ಸು ಮೀನ್ ತಿನ್ನಲ್ಲ
ಅದೇ ನೀವು ಗ್ರಾಮೀಣಸ್ ಅಲ್ಲ ಅನ್ರಿ ತಾನೆ ಮತ್ತೆ ಈಗ್ ತಾನೆ
ನಾ್ ನಮ ಮನೇಲೆೆಲ್ಲಾ ತಿಂತಾರೆ ನಾನ್ ತಿನ್ನಲ್ಲ ನಾನು ಆ ಪ್ರಾಣಿ ಹತ್ಯೆ ಮಾಡಲ್ಲ
ಓ ಪ್ರಾಣಿತೆ ಅಂದ್ರೆ ನಿಮ್ ಕಡೆ ಎಲ್ಲಾ ತಿಂತಾರೆ ಬ್ರಾಮೀಣಸ್ ಬಿಟ್ಟು ಎಲ್ರಿ ತಿಂತಾರೆ ಅಂತ ಕೇಳ್ಪಟ್ಟ ನ ್ರಂಡ್ ಒ ಹೇಳಿದ್ ಅವ ಹಾಗೆ ನು ಮರು ತಿನ್ನದೆಲ್ಲ ತಿಂತೀನಪ್ಪಾ ಸಸೆ ಆ್ರಿ ಹ್ಮ್ ನಾನು ಸಸ್ಯಹಾರಿ ಅಂತ ಮೆನ್ಷನ್ ಮಾಡ್ತಿದ್ದಿ ಕಂಡಿಕ್ ಕೇಳಸ್ಕೊಳ್ಳಿ ಪಕ್ಕ ನೀಟ ತಿೇಳಿಸ್ಕೊಳ್ಳಿ ನಾನನ್ ಮಾತಾಡೋದು
ಶಮಿಸಿ ನನ್ನ
ಹಾ ಹಾರುತ್ತೆ ಯವಾಗ ಆುತ್ತೆ ಆವಾಗವಾಗ
ಹ್ಮ ಮತ್ತೆ ಏನ್ ಸಮಾಚಾರ
ಏನಿಲ್ಲ ಪ್ರವಾಸಕ್ಕೆ ಎಲ್ಲಾದ್ರೂ ಹೋಗಿದ್ದೀರಾ
ಪ್ರವಾಸಕ್ಕೆ ಇನ್ನುೂ ಹೋಗ್ಬೇಕು
ಹೋಗ್ಬೇಕು ಅನ್ಬೇಿ ಎಲ್ಲ ಹೋಗ್ಬೇಕು ಅನ್ಕೊಂಡಿದ್ದೀರಾ
ಹ್ಮ್ ಇಲ್ಲ ರಾಜನ್ ಕುಂಟೆ
ರಾಜ ಅನ್ಕೊಂಡೆ ಅಂದ್ರೆ ನೀವ ಎಲ್ಲಿರೋದು
ನಾನು ಇಲ್ಲೇ ದೊಡ್ಡಬಳ್ಳಾಪುರ
ದೊಡ್ಬಾಳ್ಳಾಪುರ ಎಂತ ರಾಜೇನ ಕೊಂಡೆ ಪ್ರವಾಸಕ್ಕೆ ಹೋಗ್ಬೇಕಾ ನೀವು
ಹೌದು
ದುಬಾ ತುಂಬಾ ದೊಡ್ ಪ್ಲಾನ ಇಟ್ಕೊಂಡಿದೀರಾ ಪ್ರವಾಸದ್ದು ಎಷ್ಟ್ ದಿನ ತಗೊಳ್ಳುತ್ತೆ ಅಲ್ಲಿ ಇಲ್ಲಿ
ಫಸ್ಿಗೆ ದೊಡ್ಡದ ಹೋಗ್ಬಾರ್ದು ಅನ್ಕೊಂಡಿದ್ದೀನಿ ನಮ ಸುತ್ತಮುತ್ತ ಇೋದಲ್ಲಿ ನೋಡ್ಕೊಂಡು ಆಮೇಲೆ ದೊಡ್ಡಕ್ ಹೋಗ್ಬೇಕು ಅನ್ಕೊಂಡಿದ್ದೀನಿ
ಒಳ್ಳೆ ಲೆ ಒಳ್ಳೆ ಐಾ ಯಾರ ಇರಲ್ಲ ಅನ್ಕೊಂಡ ತಿಂತಂದ್ರೆ ನೀವ್ ಸಿಕ್ಕಿದಿದ್ದು ಇವತ್ ಮಾತಾಡಕ್ ಸಿಕ್ಕಿದ್ ಹನ ಕೊಂತೀನಿ ಎಂತ ದೊಡ್ಡ ಎ ದೊಡ್ಡ ಅದ್ಭುತವಾದ ವ್ಯಕ್ತಿ ಜೊತೆ ತಮ್ಮ ಕಟ್ಸತಿದೀನಿ ಅನ್ನೋೀಳ್ಕಡ್ ಇ ನ
ಮೇಡಮ್ ಧನ್ಯವಾದಗಳು
ರಾಜನ್ ಕುಂಡಲ್ಲಿ ಏನ್ ನೋಡ್ಬೇಕು ಅನ್ಕೊಂಡಿ
ರಾಜನ್ ಕುಂಟೆಲ್ಲಿ ಇನ್ನೊ ನೋಡ್ಬೇಕನ್ಕ ಕೊಂಡಿದ್ದೆ ನೀ ಕರೆಕ್ಟ್ ಆಗ ಗೊತ್ತಿಲ್ಲ
ರಾಜೇನ್ ಕುಂಟೆ ಎಲ್ಲಿ ಬರುತ್ತೆ ಹೇಳಿ
ರಾಜನ್ ಕುುಂಟೆ ಮೋಸ್ಟ್ಲಿ ಬೆಂಗ್ಳೂರಲ್ಲಿ ಬರುತ್ತೆ ಅನ್ಸತ್ತೆ
ಬೆಂಗಳೂರಿನ್ ವಯಾಪಾಟಲ್ಲಿ ಬರುತ್ತೆ ಅಂತ ಕೇ್ರ ಒ ಸ್ವಲ್ಪ ಐಡಿಯಾ ಇಲ್ಲ ನಂಗೆ
ನಾನೇನೋ ಮ್ಯಾತ್ ನೋಡಿಲ್ಲ
ಅಂದ್ರೆ ನೀವ್ ಹೋಗ್ಬೇಕನ್ನೋ ಜಾಗದ ವಿಳಾಸನುೂ ನಿಮ್ಗ ಕರೆಕ್ಟ್
ಅಂದ್ರೆ ಹೋಗ ನಾನು ಮೊಬೈಲಲ್ಲಿ ನೋಡಿದ ತಿಿನಿ ಅಷ್ಟೆ
ಈ ಮೊಬೈಲ್ ಅಲ್ಲಿ ನೋಡಿದೀರಾ ರಾಜನ್ ಕು ಒಂದು ಟೂರಿಸ್ಟ್ ಪ್ಲೇಸ್ ಅಂತ
ಹೌದು ನೀವೆಲ್ಲ ಹೋಗ್ಬೇಕ ಅನ್ಕೊಂಡಿದ್ದೀರಾ
ನಾನು ಇಲ್ಲೇ ಯಾವ್ದೋ ಒಂದು ದೇವಸ್ಥಾನ ಇದೆ ಅಲ್ಲೇ ಹೋಗ್ಬೇಕು ಅನ್ಕೊಂಡೆ ನಿಮ್ದು ದೊಡ್ಡದ ಪ್ಲಾನ್ ಕೇಳಿ ಚಿ ಚಿಕ್ ಚಿಕ್ ದೇವಸ್ಥಾನಕ್ಕೆ ಏನ್ ಹೋದ್ರಯ್ತು ಅಂತ ಬಿಟ್ಬಿಟ್ಟು ಕ್ಯಾನ್ಸಲ್ ಆಯ್ತು ಪ್ಲಾನ್ ಪ್ಲಾನ್
ಹೌದಾ ಹ ನೀವುಲ್ಲಿಾದ್ರು ಪ್ರವಾಸಕ್ಕೆ ಹೋಗ್ಬೇಕಂತ ನನ್ ನನ್ನ ಸಜೆಷನ್ ಕೇಳ್ಬೋದು
ಹೌದಾ ಹೌದು ಹೇಳಿ ಸಜೆಸ್ಟ್ ಮಾಡಿ ಂದ ಎರಡು ಜಾಗ ಸಜೆಸ್ಟ್ ಮಾಡಿ ನೋಡ
ಹ್ಮ ಇಲ್ಲ ಒಂದ್ ಹೆಸರುಗಟ್ಟ ಯಾ
ಹೆಸರ ಟ್ಟದಲ್ಲ ಏನೈತಿ
ಹೆಸರುಘಟ್ಟದಲ್ಲಿ ನದಿ ಇದೆ
ನಮ್ ತುಂಬಾ ದೂರ ಆಗುತ್ತೆ ನಮ್ ಹ ನಮ್ ತುಂಬಾ ದೂರ ಆಗುತ್ತೆ ಕಂಡ್ರೆ ಹೆಸರುಘಡ ಹಾ ಕೆರೆ ನೋಡಕ ಅಷ್ಟು ನೀವು ದೂರದಿಂದ ಬರಬೇಕು ನಾನ್ನು ಬಿ ಎಂ ಟಿ ಸಿ ಫ್ರೀ ಇದೆ ಆದ್ರೆ ನಂಗೆ ಬರಕ್ಕೆ ಹೋಗಕ್ಕೆ ಒಂದ್ ಆರ್ ಗಂಟೆ ಬೇಕಾಗುತ್ತೆ ಬರಕ್ ಮೂರ್ ಗಂಟೆ ಹೋಗಕ್ ಮೂರ್ ಗಂಟೆ
ಮೌದಾ ನ ಹಂಗಾದ್ರ ಅಲ್ಲೇ ಎಲ್ಲಾದ್ರೂ ಶಾಪ್ ಪ್ಪಿಗ ಹೋಗ್ ಬನ್ನಿ
ಯಾ ಸ್ಯಾಪ್ವಿತ್ ಬೊಲ್ ಝಡ ನೀ ಮೇ ನೀಂತ ಶಾಪ್ ಪ್ಪ ಈಗಂತ ಹೇಳಿ ಇಂತ ನಾನ ಇಲ್ಲೇ ಮೈಸೂರಲ್ಲಿ ಇರೋದು
ಮೈಸೂ ಅಲ್ಲ ಹಂಗ ಅರಾಮನೆಗ ಹೋಗ್ ಬನ್ನಿ
ಅರಾಮನೆ ನೋಡಿ ನೋಡಿ ದೇೇಶ ಾರ ಆಗಿದೆ ನ್ಿ ಅದಕ್ಕೆ ಬೆಂಗಳೂರಲ್ಲಿ ಇರೋ ಜಾಗಗಳು ಕೇಳ್ತಿರೋದು
ಹೌದಾ ಬೆಂಗ್ಗಳೂರಿಗೆ ಬರಕ್ ನಿಮ್ಗೆ ಲೇಟ್ ಆಗಲ್ವಾ
ಈಗ ಮೈಸೂರಿಲ್ಲಿ ಇರೋ ಜಾಗಗಳು ಚೆನ್ನಾಗಿದೆ
ಹೌದಾ
ಫಸ್ಟ್ ಅಲ್ಲಿ ಬೆಂಗಗಳೂರಲ್ಲಿ ಇರೋ ಗಲ್ಲಿ ಮೋರಿ ಎಲ್ಲಾ ಮುಗಸ್ಕೊಳ್ಳಿ ಆಯ್ತಾ ಅದಾದ್ಮೇಲೆ ಹೇಳಿ ಯಾವಾಗಾದ್ರು ಅವಾಗ ನಾನೇ ಇ ಬಂದು ಕರ್ಕೊಂಡ್ ಹೋಗಿ ಎಲ್ಲಾ ತೋರ್ಸ್ಕೊಡ್ತೀನಿ ನಿಮಗೆ
ಹಾ ಆಯ್ತು ಮತ್ತೆ ನೀವ ಏನ್ ತಿನ್ ತಿಂಡಿ ತಿಂದ್ರಿ
ಏನು
ಏನ್ ಉಪಹಾರ ಮಾಡಿದ್ರಿ
ವಾರ ನಾ ಅದೇ ಅಾರ ಪನ್ನೀರು ಪಲ್ಯ ಸಾಂಬಾರ್ ಅದೇ ತಿನ್ಿ ನೀವೇನ್ ತಿನ್ಿ
ನಾನು ಪನ್ನೀರ್ ತಿಂದೆ ನಮ್ದ ನಿಮ್ದು ಸೇಮ್ ಸೇಮ್ ಪನ್ನೀರ್ ಪನ್ನೀರ್ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ